ಹ ಅದೇ ಪಕ್ಕದ ಮನೆ ಆಂಟಿ ಅವರು ನು ಬಟ್ಟೆ ಹಾಕ್ಬೇಕಂತೆ. ನಾನು ಒಂದಷ್ಟು ಮಂತ್ರಿ ಹಾಗಿದ್ದೀನಿ ಹ ದಿಕ್ ಅದಕ್ಕೆ ಆಂಟಿ ಬಂದ ಒಂದು ಸ್ವಲ್ಪ ಜರುಗಿಸ್ತ ಅಮ್ಮ ನಾನು ಹಾಕೊತೀನಿ ಅಂದರೆ. ಅವ್ರದ ಅವ್ರದ್ದ ಕಡಿಮೆನೇ ಇರುತ್ತೆ ನ ಆಂಟಿ ಎರಡ್ದಿನಕ್ ಒಂದ್ ಸರಿ ಆಗ್ತ. ಹಕತಾರೆ ನಾನ್ ಮೂರ್ ದಿನಕ್ಕ ಅಕ್ತಿನಿ. ಏನೋ ನಾಳೆವು ಅವರು ಏನು ಓಟರ ಐ ಡಿ ಇದ ಏನೋ ಇದೆ ಅಲ್ವಾ ಇವಾಗ ಅವರು ಊರ್ಗ ಹ. ಅವ್ರ ಊರ್ಗ್ ಹೋಗ್ಬೇಕಂತೆ ನಾಳೆ ಅದಕ್ಕೆ ಇವತ್ತೇ ಆಗ್ಬಿಟ್ಟ. ಅದಿನಿ ಊರಿಂದ ಬಂದ್ಮೇಲೆ ಆ ಅಂಕಲ್ದು ಮಕ್ಳದ ಎಲ್ಲಾ ತುಂಬಾ ಇರುತ್ತೆ. ಹ ಅದಕ್ಕೆ ಅಮ್ಮ ಅಂ ದ್ರರು ಸರಿ ಸರಿ ಹಾಕೊಂಡ್ಕಡ್ತೀನಿ ಅಂತಂದಿದ್ದೀನಿ ಅವ್ರು ಇನ್ನ ಇವಾಗ ಆಗ್ತಾ ಇದ್ನ್ನಂತೆ. ಅವ್ರ ಹಾಕಕ್ ಇನ್ನೊಂದು ಇಪ್ಪತ್ತು ನಿಮಿಷ ಆಗತ್ತೆ.
ಹ್ಮ್
ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ.
ಮತ್ತೇನಿಲ್ಲ ಸುಮ್ನೆನೆನೇ ಇದೆ ಸುಮ್ನೆ ಇರೋದೇ ಸಮಾಚರ ಚಾರ ಆಗ್ಬಿಟ್ಟೈತೆ.
ಹೌದಾ.
ಇದು ಏನು ನಮ್ಮ ಅಮ್ಮ ಇದ್ದಾರಲ್ಲಾ ಅವ್ರೇನು ಏನ. ಡ ಅವ್ರಿಗೆ ಸೊಂಟ ಬಿದ್ದು ಏಟ್ ಮಾಡ್ಕೊಂಡಿದ್ರು ಯಾಕೋ ಅವ್ರಿಗೆ ಮತ್ತೆ ನೋವಾಗ್ತಿದೆ ಅಂತ ಹೇಳ್ತಾ ಇದ್ರಿದ ಬೆಳಗ್ಗೆ ಕರೆ ಮಾಡಿ ಅವ್ರನ್ನ ನೋಡ್ಕೊ ಬರಕ್ ಹೋಗು ಅಂತ ನಮ್ಮಮ್ಮ ಹೇಳ್ತಾ ಇದ್ದಾರೆ. ಅಲ್ಲಿ ಹೋದ್ರೆ ಏನು ನಾನು. ಮೊನ್ನೆ ತಾನೆ ಹೋಗ್ ಬಂದಿದೀನಿ ಮತ್ತೆ ಹೋಗ್ಬೇಕಾ ಅಂತ. ಹಾ ಮತ್ತೆ ನೀವ ನೀವ್ ಯಾವ್ದೋ ಸಿನಿಮಾ ಗಿನ್ಮಾ ಏನು ನೋಡಿಲ್ವಾ.
ಹ ನಾನು ನೋಡ್ದ ಒಬ್ಸೆಷನ್ ಅಂತ ಅದೇ. ಎಲ್ಲಾ ಕಡೆನೂ ಪ್ರಚಾರ ಆಗ್ತೈತಲ್ಲ. ಅದ ನೋಡ್ದೇ.
ಅದೇ ಹೌದು ನಾನು ನೋಡ್ಬೇಕು ಅನ್ಕೊಂಡಿದ್ದೆ
ನೋಡ್ಬೋದು ಒಂದ್ಸಲ ನೋಡ್ಬೋದು ಅಂದ್ರೆ ಒಂದೊಂದು ಒಂದೊಂದ್ ಕಡೆ ಒಂದ ತರ ಅಸಹ್ಯ ಆಗ್ಬಿಡುತ್ತೆ ಅವ್ಳ ಮಾಡೋ ಕೆಲ್ಸಗಳು ಹ ನಾರ್ಮಲ್ ಆಗ ಏನ ಇದೆ ಅಷ್ಟೇನ್ ಭಯ ಆಗೋ ಅಂತ್ದ್ ಏನಿಲ್ಲ ಅಂದ್ರೆ ಅದ್ ಹೆಂಗೆ ಅಂದ್ರೆ ಹ್ಮ್ ಇವ್ರು ಇವುರ್ ನಾ ನಾಲ್ಕ್ ಜನ ಇರ್ ತಾರೆ ಇಬ್ರು ಹುಡುಗರು ಇಬ್ರು ಹುಡುಗಿರು ಒಂದು ಸ್ಟೋರ್ಲ್ಲಿ ಕೆಲ್ಸ ಮಾಡ್ತಾ ಇರ್ತಾರೆ ಅಲ್ಫ್ರೆಂಡ್ಸು ಆ ಹ ಆ ಅ ಹುಡ್ಗಿದು ಏನು ಅ ಏನು ಒಂದ್ ನೆ ಅಲೀಸ್ ಕಲ್ದ ಹೋಗ್ಬಿಟ್ಟಿರತ್ತೆ ಅಂದ್ರೆ ಕೆಳಗಡೆ ಬಿದ್ದು ಒಡ್ದೋಗ್ಬಿಟ್ಟ ಒಡದ ಹೋಗ್ಬಿಟ್ಟಿರತ್ತೆ ಜೊತೆ ಕಾಲ್ ಮಾತಾಡ್ಬೇಕಾದ್ರೆ ಹೇಳ್ತಾಳೆ ಅವಾಗ ಅವನು ಒಂದು ಇದಕ್ ಅಂಗ್ಡಿಗೆ ಹೋಗ್ಬಿಟ್ಟು ಆ ಅದನ್ನ ಉುಡ್ಕೊಂಡ್ ಹೋಗಿರ್ತಾನೆ ಅಲ್ಲ ಅವನ್ಗೆ ಒಂದ ವಿಶ್ವಿಲು ಅಂತ ಒಂದ್ ಸಿಗತ್ತೆ ಅಂದ್ರೆ ಆ ಕಡ್ಡಿನ ಏನಾದ್ರೂ ವಿಶ್ ಮಾಡ್ಕೊಂಡು ಮುರಿದ ಆಗಬಿಟ್ಟ ಆದೆ ಅದು ಆಗತ್ತೆ ಅಂತ
ಹೊ ಹೊ ಆಯ್ತು ಆ
ಹ ಅವಳ ಹೆಸರು ನಿಕ್ಕಿ ಅಂತ
ಹ
ಆ ಅವಳು ನನ್ ಮೇಲೆ ಫುಲ್ ಒಬ್ಸೆಸ್ಡ್ ಆಗಿರ್ಬೇಕು ಆಥರ ಬೇಡ್ಕೊಂಡು ಆ ಹ ಮುರಿದಾಗಬಿಟ್ಟಿರ್ತಾನೆ ಅವನ್ ಮುರಿದಾಗಬಿಟ್ಟಿರ್ತಾನೆ ಆವಾಗಿಂದ ಅವಳ ಒಂದು ನಂದೆಬ್ಬ ಇಡ್ತಾಡ್ತಾರ ಆಡ್ತಾ ಆಡ್ತಳೆ ಏನು ಹೆಂಗ್ ಆಡ್ತಾ ಇರ್ತಾಳೆ ಅಂದ್ರೆ ಅವನ್ ಭಯಾನೇ ಎತ್ಕೊಬಿಟ್ಟಿರತ್ತೆ
ಹ್ಮ ಹಾ
ಇವನು ಎಲ್ಲೋ ಆಚೆ ಹೋಗಕು ಆತರ ಎಲ್ಲೂ ಒಬನೆ ಹೋಗಾಗ ಬಿಡದೇ ಇಲ್ಲ
ಹಾ ಅಂದ್ರೆ ಅವಳಗೆ ಅವನ್ ಮೇಲೆ ಇಷ್ಟ ಆಗಕ್ ಶುರು ಆಗ್ಬಿಟ್ಟಿರತ್ತಾ
ದೆವ್ವ ಇಡ್ಕೊಂಡ್ ನಂಗೆ
ಓ ಸರಿ ಸರಿ
ಅದಕ್ಕೆ ಅವ್ರ ಅಪ್ಪಗೆ ಕ್ಯಾನ್ಸರ್ ಐತೆ ಅಂತ ಸುಳ್ಳು ಹೇಳ್ಬಿಟ್ಟು
ಓ ಅಂದ್ರೆ ಆದವನ್ ಅವ್ಳ ಕಡ್ಡಿ ಮುತಿದ್ ಅವ್ನ್ ಕಡ್ಡಿ ಮುರ್ತಿದ್ದಕ್ಕೆ ಅವಳಿಗೆ ಆ ತರ ಆ ರ ಹ ಹಾ ಹಾ ಹಾ ಸರಿ ಸರಿ ಬಡಾಯದು
ಹ್ಮ್ ಆಮೇಲೆ ಅವ್ಳು ಯಾಕ ಹಂಗ ಹುಚ್ಚಿತರ ಆಡ್ತಾ ಇದ್ದಾಳೆ ಅಂದ್ರೆ ಅವ್ರಪ್ಪ ಕ್ಯಾನ್ಸರ್ ಆಗ್ಬಿು ಡಿಪ್ರಷನ್ಗೆ ಹೋಗಬಿಟ್ಟಾಳೆ ಅ
ಓ ಸರಿಯಾ
ಹ್ಮ್ ಆಮೇಲೆ ಹಂಗೇನೆ ಆಹ ಇನ್ನೊಬ್ಬ ಇರ್ತಾನಲ್ವಾ
ಹ
ಇಬ್ರು ಇಬ್ಬರು ಮಾತಾಡಿರ್ತಾರೆ ಏ ಯುರಪ ಕ್ಯಾನ್ಸರ್ ಇದೆ ಆ ಹಾಸ್ಪಿಟ್ಲ ಅಲ್ಲಿ ಇದಾರೆ ಅದು ಇದು ಅಂತ ಹೇಳ್ತಾರೆ ರಲ್ವ ಅದಕ್ಕೇ ಹೋಗ ಚಿಸಿದ್ರೆ ಆ ಹೆಸರಲ್ಲಿ ಅವ್ರ ಅಪ್ಪಬನ ಹೆಸರಲ್ಲಿ ಏನು ಯಾರು ಪೇಷೆಂಟ್ ಬಂದಿರಲ್ಲ ಹ್ಮ್ ಕ್ಯಾನ್ಸರ್ ಹೇ ಇಲ್ಲ ಅಂತ ಗೊತ್ತಾಗತ್ತೆ ಅದನ್ನ ಕೇಳಿದ ತಕ್ಷಣ ಆ ಅದನ್ನ ಕೇಳಿದ ತಕ್ಷಣ ಅವಳಗ ಒಂಥರಾ ಆಗ್ಬಿಡತ್ತೆ ಕಿರ್ ಜೋರ್ ಚ್ಟೋರಕ ಇರ್ಚ್ಕೊಂಡ್ ಮಾತಾಡಕ್ಕೆೆಲ್ಲಾ ಶುರು ಮಾಡ್ಬಿತಾಳೆ ಅವನಿಗೆ ಭಯ ಎತ್ಕೊಂಡ್ಬಿಟಿರಿ
ಹಾ
ಹಲೆ ಹಂಗೇನೆ ಅಹ ಇಂದು ಒಂದು ಬೆಕ್ಮರಿ ಇರುತ್ತೆ ಅದ್ ಸತ್ ಹೋಗ್ಬಿಟ್ಟಿರತ್ತೆ ಈ ಒಂದು ಟ್ಯಾಬ್ಲೆಟ್ ತಿನ್ಬಿಟ್ಟು ಹ್ಮ್ ಇವ್ಳ ಏನ್ ಮಾಡ್ತಾಳೆ ನೆಕ್ಸ್ಟ್ ದಿನ ಇವನು ಹೋಗ್ಬೇಕಕ್ ತಾನೆ ಅವ್ಳು ಹೋಗಲ್ಲ ಹ್ಮ ನಿನ್ಗೋಸ್ಕರ ಲಂಚ್ ಪ್ರಿಪೇರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬೆಕ್ದನೆ ಸ್ಯಾಂಡ್ವಿಚ್ ಮಾಡಿ
ಅಯೋೋಚ
ಅವಳು ಅವನ್ ತಿಿಂದ್ಬಿಟ್ಟಿರ್ತಾನೆ ಗೊತ್ತಿರಲ್ಲ ಅವನ್ಗೆ ಇನ್ನೊಬ್ಳು ಏನಿದು ಕ್ಯಾಟ್ ಎಲ್ಲ ಬಂದ ಬರ್ದಿದೆ ಇದ್ರಲ್ಲಿ ಅಂತ ಹೇಳ್ತಾಳೆ ಸ್ವಲ್ಪನೆೇ ತಿಂದಿರ್ತಾನೆ ಆಮೇಲ್ ನೋಡಿದ್ರೆ ಬೆಕ್ಕದು
ಅವಳು ಮನ್ಸಿನನ್ ಅವಳು ಮಾಡ್ಕೊಟ್ಟಿರೋಳು
ನೋಡು
ಅಪ್ಪ ನನ್ಗೆ ಇವಾಗ ತಿಂದಿರೋದೆಲ್ಲ ಅವರು ಬರ್ತಾ ಇದೆ ಅಂತ ಅನಿಸ್ತಾ ಇದದೆ ನನ್ಕಂತ
ಬೆಳಿಗ್ಗೆ ಅವ್ನು ಹೋಗವಾಗ ಎಲ್ಲಿ ನಿಂತ್ಕೊಂಡಿರ್ತಾಳೋ ಅವ್ನ್ ಬರೋ ಅಲ್ಲೇನೆ ನಿ ಕೊಂಡಿರ್ತಾಳೆ ಹಂಗೆ ಹಂಗ ಹಚ್ಚಿಯ ಅವಳು
ಹಾ
ಆಮೇಲೆ ಹಂಗೇನೆ ಇವನ್ಗೆ ಡೌಟ್ ಬಂದ್ಬಿಡತ್ತೆ ಮತ್ತ ಹೆಂಗಂದ್ರೆ ನಾನ್ ಮಾಡ್ಕೊಂಡಿರೋ ಇದರಿಂದಾನೇ ಈ ತರ ಆಗ್ತಾ ಇದ್ಯಾಾ ಈ ತರ ಎಲ್ಲಾ ಆಡ್ತಾವಳ ಇಲ್ಲ ನಿಜವಾಗ್ಲೂ ಖಚಿ ಆಗ್ಬೇಕ ಹೇಳುವ ಅಂತ
ಹಾ ಹ್ಮ್ ನಿಮ ಕರೆ ಏನಾದ್ೂ ಬರ್ತಿದ್ಯಾಾ
ಇಲ್ಲಿ ನಮ್ ಚಿಕ್ಕಪ್ಪಾಗ ಬರ್ತಿದೆ ಕಳ್ಸಿದ್ಯಾ ಹ ನಾನು ಒಂದ್ ನಿಮಿಷ ಆಚೆ ಬರ್ತೇನಿರಿ ಅವರು ಮನೆಯಲ್ಲ ಇದ್ದಾರೆ
ಹ್ಮ್ ಹ್ಮ್
ಹಾ ಆ ನಮ್ ರಿಲಷನ್ಸ್ ಒಬ್ಬರ್ದು ಗೃಹ ಪ್ರವೇಶಕ್ಕೆ ಹೋಗ್ಬೇಕು ತ್ತು ಅದಕ್ಕೆ ಇವತ್ ಮನೆಯಲ್ಲೇ ಇದ್ದಾರೆ ಸ್ವಲ್ಪ ಲೇಟ್ ಆಗ ಹೋಗ್ತಾರೆ ಹ್ಮ್ ಹ ಇಲ್ಲ ಜೆ ಪಿ ನಗರ್ ಹತ್ರ ಹೋಗ್ಬೇಕು ಇನ್ನೊಬ್ ೋಸ್ ಆ ಚಿಕ್ಕಪ್ಪನುೂ ಊರಿಂದ ಬರ್ತಿದ್ದಾರೆ ಇಬ್ರು ಹೋಗ್ಬೇಕು ಅಂತ ಕಾಯ್ತಾ ಇದ್ದಾರೆ ಅವರು ಪಾಪ ಬೆಳಿಗ್ಗೆ ಎಂಟು ಗಂಟೆೆಗೆಲ್ಲ ರೆಡಿ ಆಗ್ಬಿಟ್ಟಿದ್ರು
ನ ಆ ಹಾ
ಆಮೇಲೆ ಅವ್ರು ಬರ್ತಾ ಇದ್ದಾರೆ ಅಂತ ಇದ್ದಾರೆ
ಸಮಧ
ೇನೆ ಇವನು ಅಲ್ಲೊಂದು್ ನಂಬರ್ ಬರ್ದಿರತ್ತೆ ಆ ಬಾಕ್ಸ್ ಮೇಲೆ ಅವ್ರ ಕಾಲ್ ಮಾಡ್ಬಿಟ್ಟು ನ ನಮ ವಿಷನ್ ಏನಾದ್ೂ ಉಲ್ಟಾ ತಗೊಳಕ್ ಆಗತ್ತಾ ಅಂತ ಕೇಳಿದ್ರೆ ಆ ಇಲ್ಲ ಅಂತ ಹೇಳ್ಬಿಡ್ತಾನೆ ಇವನು ಫುಲ್ ಕೋಪ ಬಂದ್ಬಿಡತ್ತೆ ಅಂದ್ರೆ ಫಸ್ಟ್ ಇ ಹೆಂಗ್ ಹೇಳ್ತಾನೆ ಅಂದ್ರೆ ಇವ್ನ್ ಹೇಳಕ್ ಮುಂಚೆನೆ ವಿಷ್ಣು ನಾದ್ರು ಹಿಂದೆ ತಗೋಬೇಕಾ ಅಂತ ಕೇಳ್ಬಿಟ್ಟಿರ್ತಾನೆ ಅವನು ಅವಾಗ ಅನ್ಕೊಂತಾನೆ ತಗೋ ಹಬೋದೇನೋ ಆಪ್ಷನ್ ಇದೇನು ತಗೊ್ಬಿಡೋಣ ಅಂತ
ಹ್ಮ
ಇಲ್ಲ ಆಗಲ್ಲ ನೀನ್ ಸತ್ತೋದ್ರೇನೆ ಆಗೋದು ಅಂತ ಹೇಳ್ಬಿಟ್ಟಿತ್ತ ಆ ಆಮೇಲೆ ಇನ್ನೇನ್ ಮಾಡಕ್ ಆಗಲ್ಲ ಇದೆ ನನ್ ತಾಯದೇನೆ ಇದು ಅಂತ ಹೇಳ್ಬಿಟ್ಟು ಸುಮ್ನೆ ಇರ್ತಾನೆ ನಿನ್ ಸ್ವಲ್ಪ ಹಂಗೇನೆ ಹೋಗಿ ಇದ್ರ ಬಗ್ಗೆ ಎಲ್ಲಾ ಮಾತಾಡ್ಕೊಂಡು ಈ ತರ ಎಲ್ಲಾ ಆಗ್ತಾ ಇರೋದು್ ನಿಜ ನಾ ನಿಜವಾಗ ಅವರ ಅಪ್ಪ ಗಂಗಿದ್ಯಾ ಹೆಂಗೆ ಹಂಗಿಲ್ಲ ಇೂಳ ಈ ತರ ನಾ ವಿಶ್ ಮಾಡ್ಕೊಂಡಿರೋದಕ್ಕೆ ಹಿಂಗ ಆಗ್ಬಿಟ್ಟಿದಳ ಅಂತ ಹೇಳ್ಬಿಟ್ಟು ಆಹ ಅವನು ಹೇಳ್ಬಿಟ್ಟಾನೆ ಅವ್ ಫೆಂಡ್ಗೆ ಈ ತರ ನಾನು ಅ ವಿಶ್ ಇಲು ಇದು ವಿಶ್ ಮಾಡ್ಕೊಂಡಿರೋದಕ್ಕೆ ಈ ತರ ಆಗ್ ಬಿಟ್ಟಿರೋದು ಹ್ಮ್ ಇವಾಗ ಬೇರೆ ಯಾರಾದ್ರೂ ಅದನ್ನ ವಿಶ್ ಆ ಅವ್ ಇವನ ಏನ್ ವಿಶ್ ಮಾಡ್ಕೊಂಡಿರೋದು ಆ ಯೂರೇನ್ ವಿಶ್ ಮಾಡ್ಕೊಂಡಿದ್ದಾನು ಅದನ್ನ ವಿಶ್ ಮಾಡ್ಕೊಂಡ್ರೆ ಅ ಅವಳು ಆತರ ಆಡಲ್ಲ ಅದಕ್ಕೇನೆ ಆ ಇವು ಇವ್ನ್ಗ ಏನ್ ಗೊತ್ತಾಗತ್ತೆ ಅಂದ್ರೆ ಇವಳ ಫ್ರೆಂಡು ಮತ್ತೆ ಅವ ಅವಳು ಇಬ್ರು ರಿಲೇಷನ್ಶಿಪ್ ಅಲ್ಲಿ ಇದ್ರು ಅಂತ ಗೊತ್ತಾಗತ್ತೆ ಸೊ ಇವಳ ಏನ್ ಮಾಡ್ತಾನೆ ಹ್ಮ್ ಅವ್ನ ಹತ್ರ ಹೋಗ್ಬಿಟ್ಟು ಈತರ ನೀನ್ ವಿಶ್ ಮಾಡ್ಕೊ ಅವಾಗ ನಿ ನೆಕ್ಕಿ ನಿಂದೆ ಆಗ್ತಾಳೆ ಅಂತ ಹೇಳ್ದಾಗ ಹುಚ್ಚ ಅವನು ಬಿಲಿಯನ್ ಡಾಲರ್ಸ್ ನ ವಿಶ್ ಮಾಡ್ಕೊಂಡ್ಬಿಟ್ಟಿ
ಯ ಅಯ್ಯೋ ಹ
ಎಲ್ಲಾ ಬಂದ್ಬಿಟ್ಟಿರತ್ತಾ ಅದಕ್ಕೂ ಮುಂಚೆ ಏನಾಗಿರತ್ತಂತೆ ಈ ವಿಷಯ ಎಲ್ಲ ಗೊತ್ತಾಗ್ಬೇಕು ಅಂತ ಒಬ್ಳ ಇರ್ತಾಳೆ ಸಾರ ಅಂತ ಅವ್ಳು ಹೇಳ್ತಾ ಇರ್ಬೇಕಾದ್ರೆ ಕಾರಲ್ಲಿ ಹ್ಮ್ ಅವಳು ಅವಳನ ಸಾಯ್ತೆ ಬಿಡ್ತಾಳೆ ಕಾರಲ್ಲೇನೆ
ಅಯ್ಯೂ
ಆ ಮೂರ್ತಿ ನೋಡ್ತಾ ಇದ್ರ ನನ್ಗಂತೂ ವಾಂತಿ ಬರ್ತಾ ಇತ್ತು ಆ ಹ್ಮ ಜಜಾಗಬಿಟ್ಟಿರ್ತಳೆ ಹೆಂಗೆ ಕ್ದು ಸ್ಟೇರಿಂಗ್ ಇರತ್ತಲ್ವಾ ಸರ್ ಸರಿ ಅಂದದ್ದ ಆಾಗಬಿಟ್ಟಿರ್ತಾಳೆ
ಹ ಅಮ್ಮ ಅವ ಮನಷಿನನ ಇಲ್ಲಾ ಅಂದ್ರೆ ಅವನು ಆಥರ ವಿಶ್ ಮಾಡ್ಕೊಂಡಿರೋದಕ್ಕೆ ಏನಾದ ದೆವಾ ಒಂದ ಸೇರ್ಕೊಂಡಿದ್ದಿದೀ
ಅದೇ ಅದೇನೇ ಮೂವಿ
ಅದೇ ನ ನ ಹಾ
ಹ ಆ ತರ ಅಯ್ಯೋ ನನ್ಗಂತೂ ನನ್ ಕಡೆ ಅಂತೂ ಅಸ್ಸಯ್ಯ ಅನ್ಸ್ಬಿಟ್ಟು ಆಮೇಲೆ ಏನ್ ಮಾಡಿ ಳ ಅಂದ್ರೆ ಇವ್ ಇವ್ ್ರಂಡ್ ಇವ್ ಫ್ರೆಂಡ್ ಹತ್ರ ಹೋಗಿ ಮಾತಾಡಿರ್ತ ತನಲ್ವಾ ಮಾತಾಡ್ಕೊಂಡ್ ಬರೋ ಚಲಿ ಆ ಹುಡ್ಗಿ ಬಾಡಿನ ಒಂದ್ ರೂಮ್ ಅಲ್ಲಿ ಕೂರ್ಸ್ಬಿಟ್ಟಿ ಇಳಗ ಏನೇನು ಮಾಡ್ತಾ ಇರ್ತಾಡಿ ಏನೇನ್ ಮಾಡ್ತಾ ಇರ್ತಾಳೋ ಒಂಥರ ಒಂದ್ ಕಡೆ ಎಲ್ಲೆಲ್ಲೋ ಹೋಗ್ ಬ ಇಟ್ಕೊಂಡ್ಬಿಟ್ಟು ಮಾತಾಡ ತಾತ ಜೋರ್ ಜೋರ್ ಹುಚ್ಚಿತರ ಆಮೇಲೆಯ್ಯೋ ಬರ್ತಾನ ಬಂದ್ಮೇಲೆ ಇಲ್ಲಾ ಹ ನಾನ ಈ ತರ ಆಡಲ್ಲ ಅದು ಇದು ಅವ್ನ್ ಡಿಸೈಡ್ ಮಾಡಿ ಬಂದಿರ್ತಾನೆ ಇನ್ ನನ್ ಸಾಯ್ಬೇಕು ಅನ್ನೋದೇ
ಹಾ
ಲ್ಲ ಅವ್ನ್ ಬೇರೆ ಒನ್ ಬಿಲಿಯನ್ ಬಿಲಿಯನ್ ಡಾಲರ್ಸ್ ವಿಶ್ ಮಾಡ್ಕೊ್ಬಟ್ಟು ಲ್ಲ ನ್ ನನ್ ಸಾಯದೇನೆ
ಹ್ಮ ಸರಿಸರಿ ಹ್ಮ್
ಆಮೇಲೆ ಅದೇ ತರ ಅವ್ನು ವಾಶ್ರೂಮ್ ಹೋಗಿ ಫ್ರೆಶ್ ಅಪ್ ಆ ಆಗ್ಬಾರ ಮುಂಚೆ ಇವನು ಬಿಲಿಯನ್ ಡಾಲರ್ಸ್ ನಿಜವಾಗ್ಲುೂ ಐತೆ ಬಂದ್ ನೋಡು ಬಂದ್ ನೋಡು ಅಂತ ಅಲ್ಲಿ ಕೂತ್ಕೊಂಡಿರ್ತ ಅಲ್ಲಿ ಅವ್ರ ಮನೆ ಹತ್ರ ಬರ ಮಹಾರಷ್ಟ್ರಲ್ಲಿ ಇವಳು ಗನ್ನ ಎತ್ಕೊಂಡ್ ಸಾಯಿಸಿ ಬಿಿಡ್ತಳೆ
ಹ್ಮ
ಆಮೇಲೆ ಇವ್ ಗನ್ ಎತ್ಕೊಂಡ ಹೋಗ್ತಾನ ವಾಶ್ರೂಮ್ಗೆ ನಾನ ಫ್ರೆ ಅಪ್ ಆಗ್ ಬರ್ತೀನಿ ಅಂತೇಳ್ಬಿಟ್ಟು ಆಹ ಸಾಯಕ್ ನೋಡ್ತಾನೆ ಬಟ್ ಅವನ್ಗ ಅಷ್ಟು ಗನ್ನಲ್ಲಿ ಒಡ್ಕೊಂಡ್ ಸಾಯ ಅಷ್ಟು ಧೈರ್ಯ ಇರಲ್ಲ
ಹ್ಮ
ಆಮೇಲೆ ಈ ಒಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಒಂದಷ್ಟು ಕೈ ತುಂಬಾ ಹಾಕೊಂಡು ಬಾಯಗ್ ಹಾಕೊಂಡು ಆಚೆ ಬರ್ತಾನೆ ಹಂಗೇನೆೇ ಆಚೆ ಬಂದು ಅವಳ ಜೊತೆ ಮಾತಾಡ್ತಾ ಸತ್ತೋಗ್ಬಿಡ್ತೇಾನೆ ಅವಳು ಆಳ್ತ ಅರ್ತಳ್ ಜೋರಾಗಿ ಅಷ್ಟೇನೆ
ಎಪ್ಪಾ ಎಂಗ ಇದಿ ಈ ಮೋವಿ
ಹಾ ನನ್ಗೆ ಆ ಕಾರಲ್ಲಿ ಹೊಡಿಬೇಕಾದ್ರೆ ಜೀವಾ ವೈಕ್ ಬಂದಿತ್ತು ನಾನು ಸ್ವಲ್ಪ ರಾತ್ರಿಯಲ್ಲಿ ನೋಡ್ದ ಹ್ಮ್ ಒ ಒ ತರಾ ನನ್ಗೆ ಒಂಥರಾ ಆಗ್ಬಿಡ್ತು ಸರಿ ಆಯ್ತು ಅಂತಾ ಸರಿ ಇರಿ ಆ ನಮ್ಮ ಚಿಕ್ಕಪ್ಪಾ ಹೊಡ್ತಿದ್ದಾರೆ
ಸರಿ ಸರಿ ಹಾ ಹಾ ಹ